ಹಲೋ ಹ್ಮ್ಮ್ ನಮಸ್ಕಾರಗಳು. ಹಾ ಸರ್ ಹೇಳಿ ಯಾಕೆ ಕರೆ ಮಾಡಿದ್ದು ಏನ್ ವಿಶೇಷ.
ಏನಿಲ್ಲ ಊಟಾ ಆಯ್ತಾ ತಮ್ಮದು.
ಹಾ ತಾವ ಆಯ್ತ ನೋಡ್ರಿ ಸರ್ -
ಅಂ-ಹ್ಮ- ಆಯ್ತು ಸರ್ ನಮ್ಮ ಆರೋಗ್ಯ ಒಳ್ಳೇದದಿದೆ ನಿಮ್ಮ ಆರೋಗ್ಯ
ನಮ್ಮ ಆರೋಗ್ಯ ಚೆನ್ನಾಗಿದೆ ಈಗ ಸ್ವಲ್ಪ ಮಳೆ ಮೋಡ ಕವಿದ ವಾತಾವರಣ ಇರುವುದರಿಂದ ಸ್ವಲ್ಪ ಏರುಪೇರು ಆಗ್ತಾ ಇದೆ ಬಟ್ ನಾನು ವೈದ್ಯೇರೆತ್ರಿ ಇವಗಹೋಗಿ
ಟನ್
ನಾನೆಲ್ಲಾ ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಮತ್ತೆ ಹೇಳಿ ಸಮಾಚಾರ ಏನು
ಸಮಾಚಾರ ಏನಿಲ್ಲ ಹಾಗೇನೆ ಇಲ್ಲಿ ನಮ್ಮ ಹತ್ರ ಮಾ ಬಿಸಿಲು ಹಂಗೆ ಕವಿದಿದೆ ಅದ ಈ ವರ್ಷ ಅಂದ್ರೆ ಮಳೆನೇ ಆಗಿಲ್ಲ ಸರಿಯಾಗೆ ಅ ಎಲ್ಲಿನೋ ಕಾರಣ ಏನೊ ಏನೊ ಮಳೆನೆೇ ಬಂದಿಲ್ಲ ಹು
ಬಂದಿಲ್ಲ
ಬೆಳೆ ಇಲ್ಲ ಮಳೆ ಇಲ್ಲ ಏನು ಇಲ್ಲ
ಬೆಳೆ ಇಲ್ಲ ಮಳೆ ಇಲ್ಲ ಓಕೆ ನಿಮ್ದು ಯಾವಊರು
ನಮ್ದು ಕೊಪ್ಪಳದ ಹತ್ರ ಹುಲ್ಗಿ ಅಂತ
ಕೊಪ್ಪಳ ಜಿಲ್ಲೆಯವರು ಮುಳುಗಿ ಅಂದ್ರೆ ಮು ನೀರಾಬಾದ ಅಲ್ಲ
ಹಾ ಮನೀರ ಬಾದ್ ತುಂಗಭದ್ರಾ ಜಲಾಶಯ ಇದೆ ಅಲ್ಲಾ
ಓಕೆ ಓಕೆ ಮತ್ ಮನ್ನೆ ತುಂಗಭದ್ರ ಹಣೆಕಿಟ್ಟು ಮೂವತ್ತೆರಡು ಕ್ರಷ್ಟ ಗೇಟ್ಗಳನ್ನು ಮತ್ ತ್ತೆ ಉದ್ಘಾಟನೆ ಮಾಡಿದ್ರು ಹೌದು ತಾನೇ
ಹೌದು ಮೂರು ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು
ಮೂರು ರಾಜ್ಯದ ಮುಖ್ಯಮಂತ್ರಿಗಳು
ರೇವಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಂಧ್ರ ಪ್ರ್ರದೇಶದು ಚಂದ್ರಬಾಬು ನಾಯ್ಡು ಮತ್ತೆ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕಷ್ಟ್ ಗೇಟ್ಗಳನ್ನು ಅಳು ಅ ಅ ಹ ಅಳವಡಿಸಿ ಬಾಳ ರೈತರಿಗೆ ಜೀವ ಜೀವನ ನಾಡಿಯನ್ನು ತುಂಬಿಸಿ ಕೊಟ್ಟಿದ್ದಾರೆ
ಯಾಕಂದ್ರೆ ಬಾಳ ರೈತರು ತುಂಗಭದ್ರ ಮನೆ ಮೇಲೆ ಎಲ್ಲಾ ಇಟ್ಕೊಂಡಿದ್ರು ಈ ಸಲ ಮೂವತ್ತೆರಡು
ನೋಡಿದ್ರೆ ಬರೀ ಒಂಬತ್ತು ಟಿ ಎಂ ಸಿ ನೀರ್ ತುಂಬಿದೆ ಅಲ್ಲಿ ಹಓದು ಹ್ಮ್ ಹ್ಮ್ ಹೋದ್ ವರ್ಷ ಹೋದ್ ವರ್ಷ ಎಪ್ಪತ್ತೇಳು ಟಿ ಎಂ ಸಿ ನೀರ್ ತುಂಬಿತ್ತು ಈ ವರ್ಷ ಬರೇ ಒಮ್ಬ ಒಂಬತ್ತು ಟಿ ಎಂ ಸಿ
ಏ ಬಾಳ ಗಂಭೀರವಾಗಿದೆ ಸರ್ ರೈತರ ಪರಿಸ್ಥಿತಿ ಎತ್ತಿಗೆ ಯಾಕ್ ಬರಲ್ಲ
ಪರಿಸ್ಥಿತಿ ಬಹಳ ಗಂಭೀರ ಇದೆ ಹೆಂಗೆ ರೈತರು ಜೀವನ ಹೆಂಗೆ ಹೆಂಗೆ ಸಾಕ್ತೈತೆ ಅನ್ನೋದು ಈ ವರ್ಷದ ಕಷ್ಟ ಆಗಿದೆ
ಹೌದೌದು ನಿಮ್ಮಲ್ಲಿ ನಿಮ್ಮಲ್ಲಿ ಬಟ್ ಪರಿಸರ ಎಲ್ಲ ಹೇಗಿದೆ ನಿಮ್ದು ನಿಮ್ದು ಕೃಷಿ ಮಹಾವಿದ್ಯಾಲಯ ಭೀಮರಾಯನ್ ಗುಡಿ ಎಲ್ಲ ನೀವ್ಯಾಸ
ಹೌದೌದು ನಾವು ಕೃಷಿ ಮಹಾವಿದ್ಯ ತೈಲ ಭೀಮ್ರಾಡೆಯವ್ ಪ್ರಥಮ ವಿದ್ ಪ್ರಥಮ ವರ್ಷದ ವಿದ್ಯಾರ್ಥಿ
ಪ್ರಥಮ ವರ್ಷ ಓಕೆ ಓಕೆ ಅ ಹಾಲಿ ಗಿಡ ಮರಗಳು ಬಾಳ್ ಹಾ ಹೇಳಿ ಸರ್
ಬಹಳಚ್ಚ ಹಸಿರು ದಟ್ಟವಾದ ಗಾಳಿ ಮತ್ತೆ ಶುದ್ಧವಾದ ಪರಿಶುದ್ಧವಾದ ನೀರು ಪ್ರತಿಯೊಂದು ಇದೆ ಇಲ್ಲಿ ಕಲರ್ವ ಚಿಟ್ಟೆಗಳು ಚಿಟ್ಟೆಗಳು ಬಹಳ ಚಿಟ್ಟೆಗಳು ಬಹಳಷ್ಟು ಜೀವನ ಜೀವನದಲ್ಲಿ ಪಕ್ಷಿಗಳು ಅಳವಡಿಸಿಕೊಂಡು ಬಹಳಷ್ಟು ಇಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ
ಹ ಅಲ್ಲಿ ನಿಮ್ಮಲ್ಲಿ ನೀವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಭಾಗದವರು ತಾನೆ
ಹೌದ ಹೌದು
ಹಾ ನಿಮ್ದು ನಿಮ್ದು ನಿಮ್ ಕಾಲೇಜ್ ಅಳವ ಹ್ನ್ ಇಲ್ ಅದೇನಿ ಕೃಷಿ ವಿಶ್ವಿದ್ಯಾಲಯ ರೈಚೂರು ಅಂತ ಕೇಳಿದೆ ಬಟ್ ಕೃಷಿ ಮಾಹ ವಿದ್ಯಾಲಯ ಭೀಮ್ರಾ ಎುದಂತೆ ಕೇಳಿರ್ಲಿಲ್ಲ ನೀವು ಪ್ರಥಮ ವರ್ಷದ ವಿದ್ಯಾರ್ಥಿ ಆಗ ನಿಮ್ಮಲ್ಲಿ ಏನ್ ಅನುಭವ ಉಳ್ಳಿದ ಒಂದ್ ವರ್ಷ ಮುಗಿಸಿದ್ರ ತಾನೆ ನಿಮ್ಮಲ್ಲಿ ಏನ್ ಅನ್ಸತ್ತು ಆ ಕಾಲೇಜ್ ಬಗ್ಗೆ
ಇಲ್ಲಿ ನಮ್ಗೆ ಪ್ರಥಮ ವರ್ಷದಲ್ಲಿ ನಾನು ಮುಗ ಮುಗಿಲು ಬಂದಿದೆ ಇ
ಓಕೆ ಹೇಳಿ
ಇಡ್ಲಿ ನ ಅದು ಇಲ್ಲಿ ನನಗೆ ಅನುಭವ ಉಂತಾಗಿದೆ ಅಂದ್ರೆ ಇಲ್ಲಿ ಬಂದು ರೈತ ಕಷ್ಟಗಳು ಒಂದು ಅನಸ್ತದೆ ಮತ್ತೆ ಅಲ್ಲಿ ರೈತ
ಹ
ರತ
ಹ್ಮ
ಅೇನೆ ಯಾವ ಓದೋ್ರಕ್ಕಿಂತಾನೇ ಅವರು ಜಾಸ್ತಿ ಈ ಜ್ಞಾನ ಇರ್ತದ ಅಂತಂದು ಗೊತ್ತಾಗ್ತದ ಮತ್ತೆ ಮತ್ತೆ ಯಾವ ಬೆಳೆಗೆ
ಹ್ಮ್ ಹೇಳಿ ನ ಊಟ್ಟ ಹೇಳಿ ಹೇಳಿ
ಯಾವ ಬೆಳಿಗೆ ಯ ಯಾವ ಮತ್ತು ಯಾವ ಔಷಧಿ ಹೊಡೆಡದ್ರೆ ಹೆಂಗೆ ಬೆಳಿ ಹೆಚ್ಚಿಗೆ ಆಗ್ತದ ಮತ್ತೆ ಮತ್ತ ಜೈವಿಕ ತಂತ್ರಜ್ಞಾನ ಪ್ರತಿಯೊಂದು ಮೂಲಂತ ಮತ್ತೆ ಕೀಟ ಶಾಸ್ತ್ರ ಮತ್ತೆ ಕೀಟಶಾಸ್ತ್ರ ಪ್ರತಿಯೊಂದು ಇಲ್ಲಿ ಹ್ಮ ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇಲ್ಲಿ ನಾವು ಕಲಬಹುದು
ನೋಡಿ ಇವಾಗ ರೈ ನೀವ್ ಏನೋ ಸ್ಪರ್ಧಾತ್ಮಕ ಓಕೆ ನಾನ್ ಕೇಳಿ ನೀವು ಕೃಷಿ ವಿದ್ಯಾರ್ಥಿ ಆಗಿರೋದರಿಂದ ನೀವ್ ಏನೋ ಸ್ಪರ್ಧಾತ್ಮಕ ಪರೀೆಯಲ್ಲಿ ತರಬೇತಿ ಪಡ್ತಾ ಇದ್ದೀರಾ ಇಲ್ಲ ಹೋಗ್ಬೇಕ ಇಲ್ಲಿ
ಕೃಷಿ ಅಧಿಕಾರಿ ಆಗ್ಬೇಕಂತ ನಮ್ಮ ಆಸೆ ಇದೆ ಅದ್ರ ತಕ್ಕ ಹಾಗೆ ನಾವು ತಯಾರಿ ಮಾಡ್ತವಿ ತ ಇದ್ದೀನಿ ಅದು ಮುಂದೆ ಮು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಆದ್ರೆ ಯಶಸ್ವಿ ಹೌದು ಹೌದು ತಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿ
ಹಾ ಹೇಳಿ ಹೇಳಿ
ತಾವ್ ಏನ್ ಮಾಡ್ಬೇಕ ಅನ್ಲ್
ಸೊ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀನಿ ನ ನಾ ಲೋಕ ಲೋಕ ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀನಿ ನೋಡೋಣ ಮತ್ತೆ ಏನಾಗುತ್ತೆ ಅನ್ನೋದು ಅದು ಕರ್ನಾಟಕ ಸೇವಾ ಲೋಕ ಆಯೋಗ ಕೂಡ ನಡೆಸ್ಸತಿದ್ದೀನಿ ಕರ್ನಾಟಕ ಅಧಿಕಾರಿ ನಾವು ಪ್ರಾಮುಖ್ಯವಾಗಿ
ನೀವು ಲೋಕ ಅಧಿ ಅಧಿಕಾರಿ ಆದ್ರೆ ನಿಮ್ಮ ಮೊದಲು ಜನ ಸೇವೆಗೆ ನಿಮ್ಮ ಮೊದಲ ಕಾರ್ಯಾಚರಣೆ ಏನ ಅಂತೋ ತಮ್ಮ ಸವಿಸ್ತಾರವಾಗಿಗಿಂತನ ಸ್ವಲ್ಪ ಚುಟು ನುಡುಿಗಳಾಗಿ ಹೇಳ್ಬೇಕಂತ ನಿಮ್ಮಲ್ಲಿ ವಿನ
ಸ ಮೊದಲೇನಾಗಿ ಮೊದಲೇ ಅಂತ ಬಂದು ರೈತರ ಸಂಕಟಗಳನ್ನು ಕಷ್ಟಗಳನ್ನು ಎದುರ್ರಿಸಲ್ ಕೊೊಡಕೆ ನಾನು ಒಂದ್ ಮುಂದೆ ಹೆಜ್ಜೆ ಇಡ್ತೀನಿ ನಂತರ ಅತಿಯಾಗಿ ನಾನು ಹಿಂದುಳಿದ ಜಿಲ್ಲೆಯಲ್ಲಿಗೆ ಹೋಗ್ತೀನಿ ನಾನ್ ಬ ನಾನು ಮುಖ್ಯಮಂತ್ರಿ ಮತ್ತ ಉಪ ಮುುಖ್ಯಮಂತ್ರಿ ಅವರ ಜೊತೆ ಮಾತ್ರ ಅಿನ ನೀಳ ಅಲ್ಲಿ ಇಂಪೂವ್ ಮಾಡಿಸ್ತಿನಿ ಸ್ಲ್ಪ ಶೈಣಿಕ ವಿಭಾಗದಲ್ಲಿ ಸ್ವಲ್ಪ ಹಂದುಿಳಿರಬಹುದು ಅದನ್ನು ಮುಂದ ತರಲಿಕ್ಕೆ ಇನ್ನೊಂದು ನೋತನಿ ಹ
ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಯಾವ ರಾಜ್ ಯಾವ ಜಿಲ್ಲೆ ಹಿದೂಗಳಿದೆ ಅನ್ನ ನಿಮಗೆ ಪರಿಗಣಿಸ್ತಿದೆ
ಸೊ ನಾವು ಸೊ ನಾವು ನೋಡಿದ ಪ್ರಕಾರ ಯಾದಗಿರಿ ಜಿಲ್ಲೆ ಹಿಂದುಳಿದ ವರ್ಗ ಅ ಅಂದಿರಬಹುದು ಬಟ್ ಇಲ್ಲಿ ಯಾದಗಿರಿ ಜಿಲ್ಲೆ ಮನೆೆ ನಾಲ್ಕು ಮಂದಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ರು ಹೌದಾ ಮೊನ್ನ ನಾವು ಎಸ ಇದು ಹತ್ತನೇ ತರಗ ಂ ನೋಡಿದಾಗ ಕಲ್ಬುರ್ಗಿ ಸ್ವಲ್ಪ ಬಾಳ ಹಿಂದ ಮನ್ನೆ ಹ್ಮ್
ಪೂರ್ವ ಪದವಿಯಲ್ಲಿ ಯಾದಗಿರಿ ಕೊನೆಯ ಸ್ಥಾನ ಹೊಂದಿದೆೆ ನಂತರ ಎಸ್ ಎಸ್ ಎಲ್ ಸಿ ಸಿ ಪರೀಕ್ಷೆಯಲ್ಲಿ ಕಲಬುರಗಿ ಹಿಂದೆ ಸ್ಥಾನ ಹ ಅದಕ್ಕೆ ಏನು ಕಾರಣ ಕೊನೆಯ ಸ್ಥಾನ ಹೊಂದಿದ್ದು ಅಂದ್ರೆ ಇದಕ್ಕ ಏನ್ ಕಾರಣಗಳ ಕಾರಣಗಳಾಗಿರ್ಬೋದು
ಶೈಕ್ಷಣಿಕದದಲ್ಲಿ ಹಿಂದುಳಿದ ವರ್ ಹಿಂದುಳಿದ ಕಾರಣ ಅಂದ್ರೆ ಅಲ್ಲಿ ಸರಿಯಾಗಿ ಶಿಕ್ಷಕರು ಹೋಗ್ತಾ ಇಲ್ಲ ಏನು ಸ್ವಲ್ಪ ಗೆ ಷ್ಟು ಟೀಚರ್ಸ್ ಅನ್ನು ತಗೊಳ್ತಾ ಇರ್ಬೋುದು ಅವ್ರು ಸರಿಯಾಗಿ ಶಿಕ್ಷಕ ಶಿಕ್ಷಕದ ಕೊರತೆ ಇರ್ಬಹದು ಇನ್ನೊಂದು ಏನಂದ್ರೆ ಸರಿಯಾಗಿ ನೆಸ್ಕೊಂಡ್ ಹೋಗ್ತಾರೆ ಇರಲ್ಲ ಸರ್ಕಾರಿ ಸೌಲಭ್ಯಗಳನ್ನು
ಹ್ಮ್
ಆದರೆ ಅಧಿಕಾರಿಗಳು ಸ್ವಲ್ಪ ಚುರುಕು ಮುಟ್ಟಿಸ್ತಾ ಇಲ್ಲ ಇನ್ನ ಕೆಳಗಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಇನ್ನು ಚುರುಕು ಮುಟ್ಟಿಸ್ತಾ ಇಲ್ಲ ಅವೆಲ್ಲ ಇನ್ನ ಕಂದು ಕೊರೆತೆಗಳು ಇರ್ತವೆ ಸೊ ನಾವು ಇನ್ನ ನಾವು ಮುಂದಿನ ಪೀಳಿಗೆಗೆ ನಾವು ಯುವ ಅಧಿಕಾರಿ ಾಗಿ ಮಾಡ್ಬೇಕ ತ ನಾನು ಅನ್ಕೊಂಡಿದ್ದೀನಿ
ಹೌದು ನೀವು ಎಷ್ಟು ವರ್ಷ ಎಷ್ಟು ವರ್ಷದಿಂದ ನೀವು ತಯಾರಿ ನಡೆಸ್ತಿದ್ದೀರಿ ನೀವು
ವರ್ಷದಿಂದ ಅಂತಲ್ಲ ತಿಂಗಳಗಳು ಕೂಡ ಆಗಿಲ್ಲ ನಾನು ಮಾಡ್ಸೋಕೋತಿ ಸೊ ಒಂದು ಟೂ ಮಂತ್ಸ್ ಆಯ್ತು ನನ್ ಪರ್ಫೆಕ್ಟ್ ಆಗ ನಾನು ಫುಲ್ ನ ಪರಿಪೂರ್ಣ ಸುಮಾರು ಎರಡು ತಿಂಗಳ ಸುಮಾರು ಎರಡು ಮ ಮೊದಲೇ ಮೊದಲಂದು ಸ್ವಲ್ಪ ಅ ಅವಾಗ ಅವಾಗ ಅಷ್ಟೇ ನಾನು ನೋಡ್ತಾ ಇದ್ದೆ ಇವಾಗ ಮೊದಲ ಪರಿಪೂರ್ಣತೆವಾಗಿ ಎರಡು ತಿಂಗಳ ಇಂದ ಸುಮಾರು ನಾನು ತಯಾರಿ ನಡೆಸ್ತೇನೆ ಮಧ್ಯದಲ್ಲಿ ಅವು ಇವು ಸಣ್ಣ ಪುಟ್ಟ ಪರೀಕ್ಷೆ ಬರ್ತಾ ಇದ್ದಾವೆ ಸ್ವಲ್ಪ ಸ್ವಪ ನಡಿಕೆ ಸ್ವಲ್ಪ ನನಗೆ ಇದಾಗಗ್ತಾ ಇದೆ ಆದ್ರೆ ನಾನು ಅನುಸಸ್ಕೊಂಡು ಹೋಗ್ತಿದ್ದೀನಿ ಕಷ್ಟಗಳು ಎದುರ್ಸ್ ಎದುಸ್ಲೇ ಬಲ್ಲ
ಹ್ಮ್
ಮತ್ತೆ ಏನ್ ಸರ್ ನಿಮ್ದು ಸ್ಪರ್ಧಾತ್ಮಕ ಪರೀಕ್ಷೆ ಕೃಷಿ ಅಧಿಕಾರಿ ಆಗ್ಬೇಕ ಮುಂದೆ ಕೃಷಿ ಅಧಿಕಾರಿ ಆಗಿಂದ ಏನ್ ಮಾಡ್ಬೇಕ ಅ ತಮ್ಮ
ಇತ್ತೀಚಿನ ದಿನಮಾನದಲ್ಲಿ ಈಗ ಆ ಜಾಲತಾಣ ಅನ್ನೋದು ಬಹಳ ಎಲ್ಲ ಆವರ್ರಿಸಕೊಂಡ್ಬಿಟ್ಟಿದೆ ಇದರಿಂದ ನೀವು ಏನ್ ಮಾಡ್ತೀರಿ ಅಧಿಕಾರಿ ಆದ್ರೆ
ಅಧಿಕಾರಿ ಆದ್ರೆ ನಾನು ಜಾಲತಾಣ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ತೀನಿ ನಾನು ಅವರ್ನೆಸ್ ಅವರ್ನೆಸ್ ಕಾರ್ಯಕ್ರಮಗಳು ಮತ್ತೊಮ್ಮೆ ಳಿ ನನ್ನು ಸರ್ಕಾರಿ ಕ ಕಾರ್ಯಕ್ರಮ ಜಾಗೃತಿ ಕಾರ್ಯ ಮ ಜಾಗೃತಿಕ ಕಾರ ಕಾರ್ಯಕ್ರಮವನ್ನು ಹಳ್ಳಿ ಮತ್ತು ಸಣ್ಣ ಪುಟ್ಟ ತಾಲೂಕುಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸ್ವಲ್ಪ ಚುರುಕು ಮುಟ್ಟಿಸಿ ಅದನ್ನ ಮುಂದುವರಿಸಸ್ಬೇಕು ಅಂತ ಏನೋ ಒಂದು ನೆಕ್ಸ್ಟ್ ನಾನು ಮಾಡ್ತಾ ಹೋಗ್ತೀನಿ ನೀವು ಕೃಷಿ ಅಧಿಕಾರಿ ಆದ್ರೆ ರೈತರುಗಳಿಗೆ ನೀವು ಒಂದು
ನ ನಾನು ಕೃಷಿ ಅಧಿಕಾರಿ ಆದ್ರೆ ಮೊಟ್ಟ ಮೊದಲು ಯಾವ ರೈತರು ಯಾವ ಹ್ಮ ಜ ಅವರ್ ಜಾಗೃತಿಿಯಿಂದ ಹಿಂದೆ ಉಳ್ದಿರ್ತಾರೆ ಫಸ್ಟ್ ಅವ್ರಿಗೆ ಜಾಗೃತಿ ಮೂಡಿಸಿ ಮತ್ತೆ ಅವರು ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು
ಹಾ
ರಾಸಾಯನಿಕ ಪದ್ಧತಿ ಬಿಟ್ಟು ಅವರಲ್ಲೇ ಇರುವಂತ ವಸ್ತುಗಳಿಂದ ಅವ್ರ ಕೃಷಿ ಹೇಗ ಮಾಡ್ಬೇಕು ಅನ್ನೋದನ್ನು ತಿಳಿಸೋದು ಮೊಟ್ಟ ಮೊದಲನ್ನಾ
ಬಾಳ ಚೆನ್ನಾಗಿದೆ ಸರ್ ಬಾಳ ಚೆನ್ನಾಗಿದೆ ಮತ್ತ ಮತ್ತೆ ಏನಣ ಮತ್ತೆ ಮುಂದೆ ನಿಮ್ದದು ಆಲೋಚನೆ
ಏನಿಲ್ಲ ಅಂದ್ರೆ ಅವರು ಒಂದೇ ಬೆಳಗೆ ಹ ಅವಲಂಬಿತ ಲಾ ಲಾಗಲಾರ್ದಂಗೆ ಅವ್ರ ಹತ್ರ ಇರುವಂತ ಜಾನವಾರುಗಳಾಗ್ಲಿ ಏನಾರ ಆಗ್ಲಿ ಅದ್ರಿಂದ ಏನು ಏನು ಇರ್ತದೆ ಅದನ್ನ ನಾವು ಬೇರೆ ಇದಕ್ಕೆ ಕನ್ವರ್ಟ್ ಮಾಡಿ ಅದ್ರಿಂದ ನಾವು ಇದು ಕಲ್ಸ ಗಳ್ಸ ರೀತಿ ಮಾಡ್ಬೇಕಂತ ನಂದು ಯೋಚನೆ ಅಯ್ತೆ ಇವ ಇವಾಗ ಎಮ್ ಎ ಎಮ್ ಎ ಅಂದ್ರೆ ಎ ಎಂ ಎ ದ ಹಾಲು ಬರ್ತದೆ ಹಾಲಿಂದ ನಾವು ಮಾರಾಟ ಮಾಡ್ಬೋದು ಮತ್ತೆ ಅದ್ರದ್ದು ಏನು ಇದು ಹೌದು ಹೌದು ಹೈನುಗಾರಿಕೆ ಅದರಲ್ಲಿ ಲ್ಲಿ ಅದರಿಂದ ಏನು ಸಗಣಿ ಬರ್ತಿತ್ತಲ್ಲ ಆ ಶಗಣಿಯ ನಾವು ಬಯ ಬಯೋ ಹ್ಮ್ ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಮಾಡಿ ಅದ್ರಿಂದ ನಾವು ಜೈವಿಕ ಇಂಧನವನ್ನು ಉತ್ಪತ್ತಿ ಮಾಡಿ ಅದನ್ನ ನಾವು ಎಲ್ ಪಿ ಜಿಯನ್ನ ನಾವು ಕಡಿಮೆ ಮಾಡೋದ್ರಲ್ಲಿ ನಾವು ಯಶಸ್ವಿಯನ ಕಾಣಬೇಕ
ಸರ್ ನಿಮ್ಮಲ್ಲಿ ಶಾಮರಾವ್ ಸರ್ ಅಂತಿದ್ದಾರೆ ಜೀವಾಮೃತ ಅಂತ ಯಾವತರ ಮಾಡ್ಬೋದು ಅಂತ ಹೇಳ್ತೀರಾ
ಜೀವಾಮೃತ ಮಾಡ್ಬೇಕಂತಂದ್ರೆ ಒಂದು ಎರಡ್ನೂರ್ ಲೀಟರ್ ರ್ ಡ್ರಮ್ ತಗೋಬೇಕು ಎರಡುನೂರು ಲೀಟರ್ ಡ್ರಮ್ಮಗೆ ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಎಮ್ ಇ ಉತ್ಚಿ ಆರ್ ಆಕಳದ ಉಚ್ಚಿಯನ್ನು ಸೇರಿಸಿ ಅದಕ್ಕೆ ಸುಣ್ಣ ಸುಣ್ಣ ಬೆರೆಸಬೇಕು ಸುಣ್ಣ ಬೆರಸಿ ದಿನಾಲು ದಿನಕ್ಕೆ ಒಂದು ಬಾರಿ ಆ ತಿರುಗಿಸ್ಬೇಕು ತಿರುಗಸಿ ಅದನ್ನ ಬಡ್ಡಿಗೆ ಬುಡಿಯಲ್ಲಿ ಹಾಕಿದ್ರೆ ಅಲ್ಲಿ ಕೆಳಗಿರುವ ದೊಣ್ಣಿ ಹುಳಗಳಾಗ್ಲಿ ಮತ್ತೆ ಬೆಳೆಯ
ಬೆಳೆ ಬೆಳೆ ಒಳ್ಳೆ ರೀತಿ ದೊರಕ್ತದ ಒಳ್ಳೆ ರೀತಿ ಮತ್ತೆ ಯಾವ್ದ ರೀತಿ ರೋಗ ಏನು ಇರೋದಿಲ್ಲ ಏನು ರಾಸಾಯನಿಕ ಬಿಟ್ಟು ರಾಸಾಯನಿಕ ಬಿಟ್ಟು ದು ನಾವು ಇದು ಈ ಪದ್ಧತಿಯನ್ನು ಅಳವಡಸ್ಕೋಬೇಕು
ಹ್ಮ್್ಮ್ ನಿಮ್ಮ ಭೀಮರಾಯನಗುಡಿಯಲ್ಲಿ ಶೈಕ್ಷಣಿಕ ಭಾಗದಲ್ಲಿ ಮುಂದಿದ್ದನ ಎಲ್ಲಾ ಯೂನಿವರ್ಸಿಟಿ ಎಲ್ಲ ಎಲ್ಲ ಕಾಲೇಜ್ಗಿಂತಲ್ಲೂ ಭೀಮ್ರಾಯನ್ ಗುಡಿ ರಾಂಕ್ ಎಷ್ಟಿದೆ ಮುಂದಿದೆನಾ ಹಿಂದ ಇದೇನಾ
ರಾಂಕ ಎಲ್ಲ ಹೌದು ನಾವು ಭೀಮ್ರಯ ಗುಡಿಯಲ್ಲಿ ಓದ್ತಿರೋದು
ಅಲ್ಲಿ ಶಿಕ್ಷಕರು ಹೇಗಿರೋದ ಪ್ರಾಧ್ಯಾಪಕರು ಹೇಗಿದ್ದಾರೆ ನಿಮ್ಮ
ಉತ್ತಮ ಬಲು ಉತ್ತಮ ಇದ್ದಾರೆ ಬಲು ಉತ್ತಮ ಇದಾರೆ ಪ್ರತಿಯೊಂದು ಪ್ರತಿಯೊಂದಕ್ಕೂ ನಮಗೆ ಸಹಾಯ ತಮ್ಮ ನೆರವು ತಮ್ಮ ತಮ್ಮ ತಮ್ಮಲ್ಲಿರುವಂತ ಅನುಭವಗಳನ್ನು ತಮ್ಮ ಜತೆಯನ್ನು ಹಂಚಿಕೊಂಡು ಅದನ್ನು ನಮಗೆ ಬಹಳ ಸಹಾಯ ಆಗ್ತದ ನಾವ್ ಮುಂದೆ ಹೋಗೋಕೇ
ಅವರು ದೊಡ್ಡಬಸವ ಡಿ ಕೆ ಪಾಟೀಲ್ ಅಂತ ಅವರು ಪರಿಸರ